ಹಲೋ
ಏನ್ ಮಾಡ್ತಾ ಇದ್ರಿ
ನಾವು ಮಲ್ಕೊಂಡು ಫೋನ್ ನೋಡ್ತಾಯಿದ್ದೀವಿ
ಹೌದಾ
ಹ್ಮ್ಮ್ ನೀವೇನು ಮಾಡ್ತಾಯಿದ್ದೀರಾ
ಅವನು ಅಷ್ಟೆ ಸುಮ್ನೆ ಕೂತಿದ್ಿ
ಹ
ಮತ್ತೆ ಇಲ್ಲ ನೀವು
ಊಟ ಮಾಡುದ್ರಾ
ಇಲ್ಲ ನೀವು ಮಾಡಿದ್ರಾ
ಹ ಮಾಡಬೇಕ
ಏನ್ ಮಾಡಿದ್ರಿ
ನಾವು ಮುದ್ದೆ ಅನ್ನ ಸಾರು
ಹ್ಮ್ ಚೆನ್ನಾಗಿತ್ತಾ
ಹ ಹ ಚೆನ್ನಾಗ ಇತ್ತು ನೀವ ಯಾಕೆ ಮಾಡಿಲ್ಲ
ನಾವು ಸಂಜೆ ಬೇಕ್ರಿಯ ಅಲ್ಲಿ ತಿನ್ಕೋ ಬಂದಿದ್ವಿ ಅದಕ್ಕನೆ ಅಶಿವು ಆಗಿಲ್ಲ ಮತ್ತುತ್ತೆ ಸಾಂಬಾರನು ನಮಗೆ ಚೆನ್ನಾಗಿ ಅನಿಸ್ತಾ ಇರಲಿಲ್ಲ ಅದಕ್ಕೆ ತಿಳಿಲ್ಲ
ಹ
ಹ್ಮ
ಸರಿ ಏನ್ ತಿಂದ್ರಿ ಬೇಕರಿ ಅಲ್ಲಿ
ಸಮೋಸ ಮತ್ತೆ ಅದೇನೋ ಬನ್ನು ಅದು ಒಳಗೆ ಪಲ್ಯ ಇತ್ತು
ಪಾಲಿಯಾನ
ಆಲೂಗಡ್ಡೆ ಪಲ್ಯ ಬರುತ್ತೆ ಅಲ್ಲ ಹಾದೇನೋ ನಮ್ಗೂ ಗೊತ್ತಿಲ್ಲ ನೋಡಿದ್ರಿ ತಗೊಂಡ್ರಿ ತಿಂದ್ರಿ ಅಷ್ಟೆ
ಹ ಹೆಸ್ರು ಗೊತ್ತಲ್ದಿರಲ್ಲೇ ತಿಂದ್ರ
ಹ ನೋಡಿ ಇಷ್ಟ ಆಯ್ತು ಅದಕ್ಕೆ ತಗೊಡ್ವಿ
ನೋಡಿದಾಗ ಏನು ಇಷ್ಟ ಅಂದರೆ ಅದನ್ನು ತಿನ್ಬಿಡ್ತೀರಾ
ಅಂದ್ರೆ ಬೇಕ್ರಿ ಅದು
ಹ್ಮ್
ಹ್ಮ್ ಮತ್ತೆ ಏನಿಲ್ಲ ನಾನು ಇವತ್ತು ಒಂದು ಮೂವಿ ನೋಡಿದೆ
ಇತ್ತು ಒಂದು ನೋಡಿದೆ ಯಾದು
ಪರೀಚಿಕ ಅಂತ
ಹ್ಮ್
ಅದು ಏನಂದ್ರೆ ಒಂದ್ ಹುಡ್ಗಿ ಇರ್ತಾಳೆ ಅವಳು ಫುಲ್ ಅಹ ಸ್ಪೆಕ್ಸ್ ಹಾಕೊಂಡು ಹೂವು ಇಟ್ಕೊಂಡು ಜಡೆ ಹಾಕೊಂಡು ಫುಲ್ ಟ್ರೆಡಿಷನಲ್ ಹುಡ್ಗಿ ಆ ಹುಡ್ಗಿಗೆ ಒಂದ್ ಹುಡುಗ ಅಂದ್ರೆ ಇಷ್ಟ ಇರುತ್ತೆ ಸಂಜು ಅಂತ ಸಂಜಯ್ ಅಂತ ಒಂದು ಬೇಕರಿ ಇರತ್ತೆ ಅವನು ಆದ್ರೆ ಅವನ್ಗ ಆ ಹುಡ್ಗಿ ಇಷ್ಟ ಇರಲ್ಲ ಮರೀಚಿ ಹ ಮರೀಚಿಕನ್ನು ಒಂದ್ ಹುಡ್ಗಿ ಇರ್ತಾಳೆ ಆ ಹಡ್ಗಿ ಲಂಡನ್ ಇಂದ ಇಂಡಿಯಾಗ ಬಂದಿರ್ತಾಳೆ ಸೂಪರ್ ಮಾರ್ಕೆಟ್ ಅಲ್ಲಿ ಅವ್ಳ ತಗೊತಾ ಇದ್ರೆ ಅ ಅವ್ಳಗ್ ತಗೊಳಕ್ ಅವ್ಳು ಹೇಳೋ ಲ್ಯಾಂಗ್ವೇಜ್ ಇಂಗ್ಲಿಷ್ ಲ್ಯಾಂಗ್ವಜ್ ಅರ್ಥ ಆಗ್ತಾ ಇಲ್ಲ
ಯಾರಗೆ ಆ ಹುಡುಗಿಗ
ಹುಡಗಿಗಳ ಅಲ್ಲಿ ಕಸ್ ಇವರು ಕಸ್ಟಮರ್ ಕೇರ್ ತಗೊಂಡಾರಲ್ಲ ಅವರು
ಹ ಹ
ಅವ್ರಗೆ ಅದಕ್ಕೆ ಈ ಹುಳು ಅಹ ಈ ಹುಡ್ಗ ಹೆಸರು ವೆಂಕಟಲಕ್ಷ್ಮಿ ಅಂತ
ಹ್ಮ್
ವೆಂಕ ವೆಂಕಿ ಅಂತ ಇರ್ತಾರೆ ವೆಂಕಿ ಅವಳಗೆ ಅವಳು ಹೇಳ್ತ ಾಳೆ ಏನೇನ್ ಬೇಕು ಅಂತ ಮತ್ತೆ ಅವರಿಬ್ರು ಹಂಗೆ ನಂಬರ್ ತಗೊಂಡು ಫ್ರೆಂಡ್ಸ್ ಆಗ್ತಾರೆ
ಯಾರು ವೆಂಕಿ ಮತ್ತೆ ಇವಳು
ಮರೀಚಿಕ
ಹ್ಮ
ಅತ್ತ ಅವಳು ಆ ವೆಂಕಿ ಅವ್ರ ಮನೆಗೆ ಬರ್ತಾರ್ತ ತಾಳೆ ಹೋಗ್ತಾ ಇರ್ತಾಳೆ ಇವಳು ಬರೀ ಚಿಕ್ಕ ಇದ್ದಾಳಲ್ಲ ಅವ್ರ್ದು ಅಪ್ಪ ಅಮ್ಮ ಆಕ್ಸಿಡೆಂಟ್ ಅಲ್ಲಿ ಸತ್ತ ಹೋಗಿರ್ತಾರೆ ಆದ್ರೆ ಅವ್ರಿಗೆ ಜಾಸ್ತಿ ಆಸ್ತಿ ಇರತ್ತೆ ಎಲ್ಲ ಮಾರಾಗಬೇಕು ಅಂತ ಮಾಡಿರ್ತಾಳೆ ಅದು ಒಂದು ಫ್ಲಾಟ್ ಟ್ಟೋ
ಯಾವವು್ದೋ ಮರೀಚೆಗೆ ಇರ ಫ್ಲಾಟ್
ಹ ಅದು ಅವರಪ್ಪ ಅಮ್ಮ ಅದು ಒಳಗಿರೋ ಇಂಟೀರಿಯರ್ ಎಲ್ಲ ಅವರ ಅವರಮ್ಮ ಅ ಅವ್ರಮ್ಮ ಓನ ಆಗ ಡಿಸೈನ್ ಮಾಡ್ಸಿರೋದಂತೆ ಅದಕ್ಕೆ ಪ ಆ ಫ್ಲ್ಯಾಟು ಮಾರ್ತಾ ಇಲ್ಲ?
ಹೂ
ಅವರ ಮನೆಯಲ್ಲಿ ಪೇಸ್ಟ್ರಿ ಇರುತ್ತೆ ತಿನ್ನೋದು ತಿನ್ನಕ್ಕೆ ಅವರ ಇಬ್ರಗೂ ಟೇಸ್ಟ್ ಚ ಚನ್ನಾಗ ಅನ್ಸೋಲ್ಲ?
ಯಾರಿಗೆ ಮರೀಚಿಕೆಗೆ ವೆಂಕಿಗೆ,
ಹ ಇಬ್ರಗೂನು ಅದಕ್ಕೆ ಇವಳ ವೆಂಕಿ ಇತ್ಕೊಂಡು ನೀನ್ ಪೇ ಇದು ತಿನ್ಬೇಕು ಅಂದ್ರೆ ಸಂಜು ಅವರ ಅಂಗಡಿಗ ಬರ್ಬೇಕು ಅಲ್ಲಿ ಚೆನ್ನ ಗಿರುತ್ತೆ ಅಂತ ಹೇಳಿ ಕರ್ಕೊಂಡ ಹೋಗ್ತಾಳೆ. ಆದ್ರೆ ಸಂಜುಗೆ ಇವಳ ಇಷ್ಟ ಆಗೋಗ್ತಾಳೆ.
ಯಾರು?
ಮರೀಚಿಕಾ.
ಹೂ
ಆದರೇ ವೆಂಕಿ ವೆಂಕಿಗೆ ಸಂಜು ಅಂದ್ರೆ ಇಷ್ಟ ಮೂರು ವರ್ಷದಿಂದ ಅವಳು ಲವ್ ಮಾಡ್ತಾ ಇರ್ತಾಳೆ. ಮರಿ ಚಿಕ್ಕ ಸತ್ ಹೋಗ್ತಾಳೆ ಹ ಹ ಅವಳು ವೆಂಕಿ ಇದ್ದಾಳಲ್ಲ? ಪೊಲೀಸ್ ಸ್ಟೇಷನ್ ಗೆ ಓಡೋಡಿ ಹೋಗ್ತಾಳೆ. ಮರೀ ಚಿಕ್ಕ ಸತ್ತೋಗಿದಾಳೆ ಅಂತ. ಹೂ ಮರೀ ಚಿಕ್ಕ ಸತ್ತೋಗಿದಾಳೆ ಅಂತಲ್ಲ ನನ್ ಸಂಜೆ ಚಿಕ್ಕ ಸಾಯ್ಸಾ ಹಾಕಿದಾಳೆ ಅಂತ ಹೋಗ್ತಾಳೆ.
ಮರಿಚಿಕಲ್ಲ ಸತ್ತಹೋಗಿರೋದು.
ಹೇಳ್ತೀನಿ ಕೇಳಿಸಿಕೊಳ್ಳಿ ಅವಳ ಫಸ್ಟ್ ಪೊಲೀಸ್ ಸ್ಟೇಷನಗೆ ಹೋಗ್ತಾಳೆ ಅವಾಗ ಹೇಳ್ತಳೆ. ನನ್ ಸಂಜುನಾ ಮರೀ ಚಿಕ್ಕ ಸಾಯ್ಸಾಕಿದಾಳೆ ಅಂತ. ಆಯ್ ತಾ ಅವಳ ಸಂಜುನಾ
ಹೂ
ಮರೀ ಚಿಕ್ಕ ಸಾಯಿಸ ಹಾಕಿದ್ದಾಳೆ ಅಂತ ಹೇಳ್ತಾಳೆ.
ಯಾರು ವೆಂಕಿ
ವೆಂಕಿ ಪೊಲೀಸ್ ಗೆ ಅಂದ್ರೆ ಅವಳು ಡ್ರಾಮಾ ಮಾಡ್ತಾ ಇರೋದು ಅಲ್ಲಿ? ಏನ್ ಗೊತ್ತಾ ಯಾರ್ ಯಾರನ್ನ ಸಾಯ್ಸಿರೋದಂದ್ರೆ ಸಂಜು ಅವನು ಆ ಮರಿಚಿಕ್ಕ ದು ಆಸ್ತಿ ಗೋಸ್ಕರ ಆಸೆ ಬಿ ದೂ ಮರಿಚಿಕ್ಕ ಸಾಯ್ಸ ಹಾಕಿರೋದು. ಹೆಂಗಿದ್ರು ವೆಂಕಿಗೆ ಸಂಜು ಇಷ್ಟ ಇದ್ದಾಳಲ್ಲ. ಸ ಇಷ್ಟ ಇದ್ದಾನಲ್ಲ? ಅದಕ್ಕೆ ಅವಳು ವೆಂಕಿ ನನ್ನ ನೀ ಸಂಜು ನಿನ ನನ್ನನ ಮದುವೆ ಮಾಡ್ಕೊ ನಾನ್ ಯಾರಿಗೂ ಹೇಳಲ್ಲ ಅಂತ ಹೇಳಿರೋದು. ಇಳ್ನ ಮರಿ ಚಿಕ್ಕನ ಕಾಡಲ್ಲಿ ಬಿಸಾಕಿದ್ರೆ ಯಾರೋ ದಾರಿಯಲ್ಲಿ ಹೋಗ್ತಾ ಇರೋರು ನೋಡ್ಬಿಟ್ಟು ಕಾಪಾಡಿದರೆ ಇವಳು ಮರಿಚಿಕ್ಕ ಬದುಕಿದ್ದಾಳೆ ಆದ್ರೆ ಇವ್ರಗ ಗೊತ್ತಿಲ್ಲ? ಇವಳು ಮರಿಚಿಕ್ಕ ಅವಳಿಗೆ ಹುಚ್ ಹಿಡಿದಿದೆ ಅಂತ ತ ಅನ್ಕೊಂಡ ಬೇಕು ಅಂತ ಮರಿಚಿಕ್ಕ ಅನ್ನೋ ಕ್ಯಾರೆಕ್ಟರೇ ಇಲ್ಲ ಅಂತ ಇದ ಮಾಡಾಹಾಕಿದಾಳೆ ಯಾರು ವೆಂಕಿ. ಆದರೇ ಅಲ್ಲಿ ಆಗಿರೋದ ಏನಂದ್ರೆ ಸಂಜು ಅವನೀಗ ಚೀಟ್ ಮಾಡಿರೋದು ಮೋಸ ಮಾಡಿ ಮರಿಚಿಕ್ಕ ನಾ ಸಾಯ್ಸ ಹಾಕಿರೋದು.
ಆದರೇ ವೆಂಕಿ ವೆಂಕಿಗ ಗೊತ್ತು ತಾನೇ ಮರಿಚಿಕ್ಕ ಸಾಕಿರೋದು ಸಂಜು ನ
ಹೂ ಗೊತ್ತು ಆದ್ರೆ ವೆಂಕಿಗೆ ಸಂಜು ಅಂದ್ರೆ ಇಷ್ಟ. ಮದ್ವೆ ಮಾಡ್ಕೋಬೇಕು ಅಂತಿದ್ದಾಳಲ್ಲ ಮೂರ್ ವರ್ಷದಿಂದ ಪ್ರೀತಿ ಮಾಡಿದಾಳ ಅವಳು?
ಹೂ
ಮತ್ತೆ ಅವಳು ಏನನ್ ಇವರ ಇಬ್ಬರು ಸಂಜು ಮತ್ತೆ ಇವಳು ಏನ ಅವಳ ಹೆಸರು ವೆಂಕಿ ಅವ್ರಿಬ್ರು ಏನ್ ಅನ್ಕೊಂಡಿದಿದ್ದಾರೆ ಇವಳ ಇವಳ ಕಾಣ್ಸಿದಾಳೆ ಮರಿಚಿಕ್ಕ. ಕದಕ್ಕ ದೆವ್ವ ಅನ್ಕೊಂಡ್ಬಿಟ್ಟಳೆ ಅನ್ಕೊಂಡ್ ಬಿಟ್ಟಿದ್ದಾರೆ. ಮತ್ತೆ ಸಂಜ ಸಂಜುನ ಅವಳು ಮರಿ ಚಿಕ್ಕ ಮತ್ತೆ ಬಂದು ನಿಜವಾಗೂ ಸಾಯ್ಸಾಕ್ತಳೆ. ಇದನ್ನು ನೋಡ್ಬಿಟ್ಟು ವೆಂಕಿ ಪೊಲೀಸ್ ಸ್ಟೇಷನ್ ಮತ್ತೆ ಓಡ ಹೋಗತಾಳೆ ಮತ್ತೆ ಹೇಳ್ತಾಳೆ ಮರೀ ಚಿಕ್ಕನ್ ಒಂದಸ ಸಾಯಸಕಿದಾಳೆ ಅಂತ ಮತ್ತೆ ಮರಿ ಚಿಕ್ಕ ಹೇಳ್ತಾಳೆ ನಾನ್ ಲಂಡನ್ ಹೋಗ್ಬೇಕು ಇವಳ ಏನೂ ಹೇಳ್ತಿದಾಳೆ ನಂಗ್ ಇವಳ ಫ್ರೆಂಡ್ ಆಗಲ್ಲಿ ಇವಳ್ ಪೊಲೀಸ್ ಸ್ಟೇಷನ್ ಓಡಿ ಓಡಿ ಬರ್ತಾ ಇದಿದ ನೋಡಿ ನನ್ ಬಂದ ಅಂತ ಹೇಳ್ತಾಳೆ
ಏನು ಏನು
ಅಂದ್ರೆ ಅವಳು ಮರಿಚಿಕ್ಕ ನಿಜವಾಗಲುನೆ ಸಂಜುನ್ ಸಾಯ್ಸಾಕಿದಾಳೆ ಈ ಸತಿ ಯಾಕಂದ್ರೆ ಅವರು ಇಬ್ರು ಮೋಸ ಮಾಡ್ಬೇಕು ಅಂತ ಅನ್ಕೊಂಡಿದ್ರಲ್ಲ ಇವಾಗ ವೆಂಕಿ ಪೊಲೀಸ್ ಸ್ಟೇಷನ್ ಅಲ್ಲಿದ್ದಾಳೆ ಮರಿ ಚಿಕ್ಕ ಅವಳನ ಸಾಯಸ ಬಿಟ್ಟು ಅವಳ ಕೇಸ್ ಅವಳ ಮೇಲೆ ಬರ್ದ್ರೆ ಇವಾಗ ಲಂಡನ್ ಹೊರಟೋದ್ಲು ಅಷ್ಟೆ ಅರ್ಥ ಆಯ್ತಾ
ಹ್ಮ್ ಅರ್ಥ ಆಯ್ತು
ಹ್ಮ್ಮ
ಹ ಹೋಗ್ಲಿ ಬಿಡ್ರಿ ವೆಂಕಿ ವೆಂಕಿ ಏನಾಗ್ತಾಳೆಲ್ಲಾ
ವೆಂಕಿ ಅವಳ್ನ ಪೊಲೀಸ್ ಅವರ್ ತಗೊಂಡ್ ಹೋಗ್ತಾರೆ ಅವಳಗ ಹುಚ್ಚ ಹಡದಿದೆಂತ ಹುಚ್ಚ ಹಾಸ್ಪಿಟ್ಲ್ಗೆ
ಫಸ್ಟು ಹುಚ್ಚಡದಿರೋ ತರ ಆಕ್ ಟಿಂಗ್ ಮಾಡ್ತಲ್ಲ ಈಸಲ ನಿಜವಾಗಲುನೂ ಕರ್ಕೊಂಡ ಹೋಗ್ತಾರ
ಹಂಗೆ ಕ್ರಿಯೇಟ್ ಮಾಡಿರೋದವಳು ಅವಳು ಮತ್ತೆ ಅವನು ಸೇರ್ಕೊಂಡು ಮರಿ ಚಿಕ್ಕ ಅನ್ನೋ ಕ್ಯಾರೆಕ್ಟರೇ ಇಲ್ಲ ಅಂತ ಮಾಡ್ಬಿಡೋಣ ಅಂತ ಕಾಡಲ್ ಬಿಸಾಕಿದ ಇದೆಲ್ಲ ಎಲ್ಲ ಯಾವದೋ ಒಂದು ಜಂತು ಅ ಪ್ರಾಣಿ ತಿಂದಾಕಿರುತ್ತೆ ಅಂತ ಅನ್ಕೊಂಡಿದ್ದಾರೆ ಆದ್ರೆ ಅವಳ ಪಾಪ ಇದಾಳೆ ಮರಿ ಚಿಕ್ಕ ಅವಳ್ ಅವಳನ ಸಾಯ್ಸಾಕ್ತಾರ ಮತ್ತೆ ಅವ್ಳ ಬದುಕು ಬಂದು ಅವ್ರ ದೆವ್ವ ಅನ್ಕೊಂಡಿರ್ತಾಳೆ ಅವ್ರನ್ನ ಮ ನಾ
ಸಂಜು ವೆಂಕಿ ಅವ
ಹಾ ಅಂದ್ರೆ ಇವ್ರು ಸಾಯ್ಸಿದ್ದಾರೆ ಅಂತ ಅವ್ರು ಅನ್ಕೊಂಡ ತ್ತರಲ್ಲಾ ಒಂದು ದಂಪತಿಗಳು ಒಂದ್ ಗಂಡ ಹೆಂಡತಿ ಹೋಗ್ತಾ ಇದ್ರೆ ರೋಡ್ಲ್ ಅಂದ್ರೆ ಏನೋ ಸೌಂಡ್ ಬರ್ತಾ ಇತ್ತು ಅದಕ್ಕೆ ಅವ್ರು ಹೋಗಿ ನೋಡಿದ್ರೆ ಅನ್ನ ಹುಡ್ಗಿ ಇದ್ಲು ಮತ್ತೆ ಹುಡ್ಗಿ ನೆತ್ಕೊಂಡ ಹೋಗಿ ಕಾಪಾಡಿ ಕಾಪಾಡಿವದು ಹ್ಮ
ಹ್ಮ
ಹ್ಮ್
ಸರಿ ಬಿಡ್ರಿ ಮತ್ತೇನು ಮರಚಿಕ್ಕ ಒಳ್ಳೆ ಟ್ಯಾಲೆಂಟ್ ಇದೆಲ್ಲ
ಅವಳ ಪಾಪ ಒಳ್ಳೆವಳ ಇದ್ದಾಳೆ ಏನ್ ಗೊತ್ತಾ ಇದು ಸಂಜು ಹಿಂಗ ಮಾಡಿದಾನೆ ಅಂತ ಅಂದ್ರೆ ಸಂಜು ಫ್ರೆಂಡ್ಸು ಒಂದು ಕೆಫೆ ನಲ್ಲಿ ಕೊತ್ಕೊಂಡು ಹಿಂಗ್ ಹೇಳ್ಕೊಂತಾ ಇರ್ತಾರೆ ಅದನ್ನ ವೆಂಕಿ ಕೇಳಸ್ಕೊಂಡು ವೆಂಕಿ ಅವಳಿಗೆ ಫೋನ್ ಮಾಡಿ ಹೇಳ್ತಾಳೆ ಸಂಜು ಹಿಂಗೆಲ್ಲಾ ಮಾಡಿದಾನೆ ಅಂತ ಅವಳಗ್ ಫುಲ್ ಭಯ ಆಗೋಗತ್ತೆ ಅದಕ್ ಅವನ್ ಸಂಜು ಸಂಜುಗೆ ಡೌಟ್ ಬರುತ್ತೆ ಇವಳಗ್ ಗೊತ್ತಾಗಿದೆ ನಿಜ ಅಂತ ಅದಕ್ಕೆ ಅವನ ನಾಳೆ ಇದ್ದಿದ್ದವಿಗೆ ಅವತ್ತೆ ಮದ್ವೇ ಆಗಿದ್ದು ನಾಳೆ ಇದು ಅವ್ರ್ದ ಹನಿಮೂನ್ ಟ್ರಿಪ್ ನ ಇವತ್ತ ಹೋಗೋಣ ಅಂತ ಅವನು ಬಲವಂತ ಮಾಡ್ತಾನೆ ಮತ್ತೆ ಅವ್ರ ನಾಲ್ಕ್ ಜನ ಫ್ರೆಂಡ್ಸ್ ಇರ್ತಾರಲ್ಲ ಅವನ್ ಜೊತೆ ಸೇರ್ಕೊಂಡ್ ಆ ನಾಲ್ಕ್ ಜನ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಇವನು ಅವಳನ ಸಾಯಸ್ಬಿಡ್ತಾರೆ ಆದ್ರೆ ಅವವು ಇವರು ಇವ್ನು ಇವಳನ ಸೈಜ್ ದನ್ಗೆ ಅವ್ಳು ಫಸ್ಟ್ ಟೈಮ್ ಪೊಲೀಸ್ ಸ್ಟೇಷನ್ಗೆ ಹೋದವಾಗ ಎಂಗ ಕ್ರಿಯೇಟ್ ಮಾಡಿ ಹೇಳಿದಾಳಂದ್ರೆ ಮರೀ ಚಿಕ್ಕ ಸಂಜುನ ಸಾಯಿಸ್ದಂಗೆ ಹೇಳಿದಾಳೆ
ವಿಂಗ
ಹ್ಮ ನಂ ಫಸ್ಟ್ಲ್ಲಿ ಅರ್ಥನೇ ಆಗಿಲ್ಲ ಅವ್ಳು ಅಂದ್ರೆ ನಿಜವಾಗ್ಲು ಯಾರ್ ಹೇಳೋ ಅಂದ್ರೆ ಮರಿ ಚಿಕ್ಕಾಗಿಡೋದು ಸಂಜು ಮೋಸ ಮಾಡ್ತಾ ಇದ್ದಾನೆ ಅಂತ ಆದ್ರೆ ಅವಳು ಕ್ರ ಸ್ಟೋರಿ ಡೆವಲಪ್ ಆಿದ್ದು ಫಸ್ಟ್ ಟೈಮ್ ಪೊಲೀಸ್ ಸ್ಟೇಷನ್ಗೆ ಹೋದವಾಗ ಅವಳ ಸಂಜುಗ್ ಹೇಳ್ದಂಗ ಸಂಜುಗ್ ಫೋನ್ ಮಾಡಿ ಹೇಳಿ ಅಂತ ಹೇಳಿದಾಳೆ
ಹೋ ಹ್ಮ್ ಸರಿ ಬಿಡ್ರಿ ನಿಮ್ ಜೊತೆ ಮಾತ ತಡೆ ಖುಷಿ ಆಯ್ತು
ಹಾ ಇಟ್ರಿ ಹ್ಮ